ಹಲೋ
ಹಲೋ
ಹಲೋ
ಹ ಫೋನ್ ಸುಡ್ಲಕತದ ನೋಡ
ನ್ ಎಲ್ಲಾರೂ ಸುಡ್ ಬಿಸಲು ಜಿಕ್ಕ್ಯದು ಕಾಲಲ್ ಮೇಲ್ ಅಪ್ಪ ನೀರ್ ಹಯಕೊಂಡ್ರೆ ಎಷ್ಟ್ ಚಂದ ತಣ್ಣಗತದ
ತ ಏನ್ ಸುಡ್ಲಕ ತ ಮಾಡಿದೆ
ಇಲ್ಲ ಮನಗಂಡ ತಣ್ಣಗೆ ಅನಸ್ತಳ್ ಮಕ್ಕಂಡ್ರ ಮನಗಂಡ್ ಆತ್ ನೋಡ್ಲಿ ಮೈ ಪೂರ ಗಾರ್ ಬಿದ್ದ ಇದಂಗ ಆಗ್ಯದ ಮಕ್ಕಣ್ಣ ಅಂದ್ರ ತಂಡದ ಆಗತ್ ಕಾ ಕಾ ಕಾಲ ಮೇಲೆ ನೀರ್ ಹಕೊಂಡ್ರಿ ಚಂದ ಅನಸ್ತದೆ ತಣ್ಣಗೆ ನೀನ್ಂತ ತಲಿನ ಸಿಗಲ್ಲ ನ
ಬಟ್ಟೆಕ ಬಟ್ಟೆಕನ್ ಮುಖಂದಿ ಅಂದ್ರೆ ಮತ್ತೆ ತಯ್ಕೊಂಡ ಹೋಗಬೇಕತ್ತ ಮತ್ತೆ ಏನಾಯ್ತಪ್ಪ ಜರ್ ಬಿದ್ದನ ಬರ
ಅಲ್ಲ ಯಾರು ಒಂತಾರ ಜರುಗದಿದ್ದೇನೋ
ಅದೊಂದ್ಸೆ ಅದು ನೋಡಿ ಬಿದ್ದ ಏನ ದೊಡ್ಡು ಕಳಗೆ ಬ ಯಾವ ಗೊತ್ತಾರ ಯಾರ ಹೊಲಸಾಗ
ಏನು ಇದು ಸೌಂಡ್ ಜಾಸ್ತಿನೇ ಕೇಳತ್ಲ ಹೊರಗೆ
ಹಾ ಯಾರದ
ಹಓ ಜಾಸ್ತಿನೇ ಕೇಳುತ್ತ
ನಂದು ಯಾವ ಫೋನು ಮಾತ್ರ ರ ವರಕ್ ಮಂದಿ ಬಾಜ ಕುಂತಾರೆ ಕಳ್ತದಪ್ಪಾ ಅದಕ್ಕೆೇ ನಾವವು ಸೌಣ್ಣ ಕಂಡ್ತೇ
ನಮ ದೋಸ್ತಂದ ಒಬ್ಬ ಒಂದ್ ಅಗಳೆ ಹಾಕಿನಿ ಅವಂದ ಈ ಟೈಪ್ಂದ ಒಂದ ನ್ ಬರೇ ಹೊಲ್ತಪ್ಪ
ಏನ್
ಅದೇನೋ ಟಾಸ್ಕ್ಇ ಒತ್ತಿದರ ಏನ್ ತೋರ್ಸೋಲ್
ಏಎಲ್ಲಾ ತೋರ್ಸ್ತ ತೋರ್ಸ್ತಿತ್ತದಲ ಹಂಗ ಹೆಂಗ ತೋರ್ಸಲ್ಲ
ಇಲ್ಲಿ ನೋಡು ಪ್ರೊಫೈಲ್ ಟಾಸ್ಕ್ ಅಂತ ತೋರ್ರಿಸನಿಲ್ಲ ಕ್ಲಿಕ್ ಕಿಯರ್ ಟ ಟ್ ಟಾಸ್ಕ್ ಅಂತ ತೋಂದ್ರೆ ಏನ್ ಬರೋವಲ್ತ ಅಷ್ಟೇ ಲೋಡಿನ್ ತೊಂಡ ಸುಮಾಲ ತ
ನನ್ಗೆ ಹಾಗಿದ್ಯಾ
ಹ್ಮ್ ಈಗ ಆ್ತನಿ
ಇಲ್ಲ ಅದ ಎಂತ
ಅಷ್ಟೇ ಅಲ್ಲಬ್ ಮುಂದಕ್ ಹೋಗೋಲ್ತಂತದ ಅಷ್ಟೇ ಸುಮ್ಮ್ ಲೋಡ್ ಮಾಡಿ ನ ಮಾಡಂತ ಮತ್ತ ಅಲ್ಲೇ ಬಕ್ ಬ ನಮ್ ದೋಸ್ತ್ ಂದ ಅಲ್ಲ ಬ್ಯರೆ ಅವನ್ ಬಂತ ಅವನ್ ಅವ್ನ್ ಮಾಡಿದ
ಹ ಇದು ಮತ್ತೆ ಅ ನಂಬರ್ ಇಂದ ಎಂಟ್ರಿ ಮಾಡಿರಲ್ಲ
ಇ್ನಂಬರ್ ಎಂಟ್ರಿ ಮಾಡ್ಬೇಕಾನ
ಆ್ತ ಅವ್ ಮತ್ ನಿನ್ನೆ ನಿಮ್ ದೋಸ್ತ ಅಭ್ಯಸ ಕೊಟ್ಟ ಎಂಟ್ರಿ ಮಾಡಿಸಿದೆ ಅವದೊಕೊಡ್ಬೇಕಲ್ಲ
ನಂಬರ್ ಕೊಟ್ಟಗ ಬರುತ್ತನ್ನದು
ಹ್ಮ ನಂಬರ್ ಲಿಂಕ್ ಮಾಡ್ಬೇಕದು
ಹೌದಾ
ಅದ್ನ್ ಯಾರ್ಯಾರ್ಗು ಮಾಡತಪ್ಪ ನಂಬರ್ ಆಗ್ತ ನಾ ಕಲ್ಕ್ ಮಾಡಿಸತ
ಅಲ ಮತ್ ಅವತ್ ನಂದು ಡೈರೆಕ್ಟ್ ಬಂದಿತ್ತಲ್ಲೇ ಫೋನೆಗಿದ್ದನಲ್ಲಾ ಗೀಸರ್ ಕೇಳ್ತಿದ್ದನಲ್ಲ
ಅಲ್ಲ ಅವಾಗ ಅ ನಂಬರ್ ಲಿಂಕ್ ಮಾಡ್ ಮ್ಯಾಲ ಸರಿ ಇಲ್ಲ ಅಂತ ತೋರಿಸಸ್ತದ ಅದ ಅದಕ್ಕೆ ಇರ್ ದ ಗ ಆಡಿಸತ್ನಗೆ ಅದ
ಅಲ್ಲ
ಅದೇ ತೋರಿಸತದ್ ಬಿಡು ಮ್ಯಾಲ ಸರಿ ತೋರ್ಸ್ಲದಲ್ಲ
ಹ್ಮ್ ಅದೇ ಬಟ್ಟೆ ಅದ್ ಏನ್ ತೋರ್ಸಿನ ಹೊಲ್ತ ಅದ ಡೀಟೇಲ್ಸ್ ಕೇಳತ್ತಲ್ಲ ಆ ಫುಲ್ ಡೀಟ್
ಅದೇ ಹ ಅಲ್ಲಿ ನಂಬರ್ ಅವಾಗ ಹಾಕ್ಲಿಲ್ಲಂದ್ರೆ ಎಲ್ಲಿ ಬರಲ್ಲ ನಿಮ್ಗೆ ಹೆಂಗ ತುಡ್ ಸಮಯ ಮೂರ್ ನಾಲ್ಕು ದಿವಸ ನಂಬಕ ನಂಬರ್ ಏನ್ ಪ್ರಾಬ್ಲಮ್ ಆಗಲ್ಲ ಒ ಮಿಸ್ಪಾಟ್ ಬರ್ತದ ಈಗ ನಂಬರ್ ಆಗಗ್ಬ ಬಿಡ್ತಿ ಸಂಜೆಟಿಗೆ ಬಂದಬ ಬಿಡ್ತದಿ
ನೋಡಂತ ತಡಿ ಕೊಡ್ತ
ಕ ಮಾಡ್ಬಡಬಾರು
ಯಾರಿಗೆ
ನಿಮ್ಮ ದೋಸ್ತ್
ನ್ ಅವನ್ ಫೋನ್ಲೆೇ ಮಾಡಲ್ಲ ಅವನು ಅವನ್ ಬ್ಯಾರರ್ ಸಿಮಲೆ ಮಾಡತದ
ಹ ಹೆಂಗನ ಕಡೆಗ ಆಯ್ತಪ್ಪ ನಿಮ್ದ ಹ
ಒಂದು ಬಂತು ಸ ಹ ಒಡ್ಲಿಲ್ಲ ನೀ ಬ್ಯಾಡ ಅಂದ ಅಲ್ಲ ಒಡ್ ಇದ್ದನ ಸಂಜಿಕೆ
ಹಾ
ನಂಬರ್ ಹಾಕನ್ ನೋಡ
ಜಲ್ಲಿ ಅದೇ ನಾವು ನೀವು ಹೊಡಿತಿದ ಅಂದೆ ಜಲ್ಲಿ ಹೇಳಿದೇ ನಾನು ಮತ್ತೆ ಯಾಕಪ್ಪ ಬಂತು ಅಂತ ಫೋನ್ ಹಚ್ಚಿ ಆಪಟ್ ಗೆ ಹಚ್ಚಿದೆ ಮತ್ತೆಲ್ಲಿ ಒಡಬರ್ ಮತ್ತೆ ಆಗಪ್ಪ ಅಂತ ಅದಕ್ಕೆ ನೋಡಂೆ
ಗೆಲ ಸಾಯಕಿನಲ್ಲ
ಹಾ ಅದಕ್ಕೆ ಜಡ್ಲ್ಲ ಹೆಚ್ಚಿದಾರಟ ಅಚ್ ಮತ್ ಪ್ಯಾಕ್ಾರ ಮಾಡ ಹಾ
ಪಡಿತಿದ್ದೇನ ತಲಿ ಖರಾಬ್ ಆಗಿತ್ತುಾನು ನಿನ್ನೆ
ಹ ಅದಕ್ಕೆಾಯಚ್ಚೆ ಏನರ ಬದೇನೆ
ಹ್ಮ್ ಹ್ಮ್ ಹ್ಮ
ಹ್ಮ್
ನಂಬರ್ ಆಗ್ತನ ನೋಡ ಬರ್ತದ ಅ ನೋಡಮ್ಮ
ಅದೇ ಎಂಟ್ರಿ ಮಾಡದ ಈಗ ಅವ್ನಿಗೆ ಫೋನ್ ಹಚ್ಚಿ ಹತ್ನಿ ಆಮೇಲೆ
ಹ್ಮ
ಯಾವ ಆಗ್ತಲ್ ಈಗ ಇಡಗ ಹೋದ ಗಾಡಿ ಮೇಲೆ
ನಂಬರಿ ಫೋನ್ ಪೇನ್ ಹಚ್ಚಲ್ಲ ಇಲ್ಲ ಅವರು ಮತ್ತೆ ಕಿರಿ ಕಿರಿ
ಹೇಳಲ್ಲಾ ಚಲ್ತ
ತಿಲ್ಲಾಟೆ
ಹ ಎಂಟ್ರಿ ಮಾಡಿಬಿಡ್ತು ಅದ ಯಾರ ಸ್ಟೇಸ್್ಮೆ ನಂಬರ್ ಎಂಟ್ರಿ ಮಾಡದು ಯಾವ ಆಬೇಕಂದ್ರೆ ನಂಬರ್ ಎಂಟ್ರಿ ಮಾಡದು ಕೊಡದು ಅದೇನನ್ ಏನನ್ಾಗತ್ ಹ ಆಯ್ತು ನೀನ್ ನಿಮ್ ನಂಬರ್ಾಕಿದ್ರೆ ಅದ್ ಬಂತು ಜಲ್ಲಿ ಬರ್ಲಾ ಹ್ಮ್ ಮತ್ತೆ
ಏನಿಲ್ಲ ಅಣ್ಣ
ಹಾ
ಏನಿಲ್ಲ ನೀವೇ ಹೇಳ್ಬೇಕು ಮಾಲಕರು
ಏನಿಲ್ಲ ಖಾಲಿ ಕುಂತೀವಿ
ನೀವ್ ಯಾವಾಗ ಖಾಲಿ ಕುಡ್ತರ ಗಳಿಕೆ ಮಂದಿರಿ
ನೆನ್ನೆ ಕೆಲಸ ನಡ್ದ ನೀರ್ ಕಟ್ಟತ್ತ ನಮಗ ನೀರ್ ಕಟ್ಕ ಕಟ್ಟ ಹೇಳ್ಕೊಡತಿಲ್ಲ
ನೀನ್ ಬರ್ಲದ ಕೆಲ್ಸ ಯಾವ್ದು ಅದೇ ಈ ಮೊಣಕಾಲ ಶಿಬುರು ಚುಚ್ಚಿತ್ತು
ಹಾ
ಮೊಣಕಾಲಿಗೆ ಇವು ಶಿವರ ಇರ್ತದಲ್ಲ
ಎದುರು
ಸುಮ್ಮ್ ಹೊಲ್ದಾಗ ಅವು ಕಟ್ಟಿಗೆ ಚುಚ್ಚಿತ್ತದ
ಹಾ
ಅ ಚುಚಿ ಕಿವ ಆಗ್ಯದ ಸುಮ್ಮಿನ್ ಕಿವ ಇತಿದೆ ಈ ಉದ್ದ ಕಟ್ಟಿಗೆ ಹೊರಗ ಬಂತದ
ಹಾ ಶಿವರ
ಹಾ ಅದೇ ಅದೇ ಸಣ್ಣ ಪುಟ್ಟ ಇದ್ದು ತೆಕ್ಕೊಂಡ್ ಬಿಡ್ಬೇಕು ಅವಿಗೆ ಇಲ್ಲ ಅಂದಾರೆ ನಮ್ ಚಂದ ಬಾಂದ ಮತ್ ಕಾಲ್ ಗಾಡಿ ಮೇಲೆ ಹೋಗ್ ಶಿಬರು ಉಕ್ಕಂದದ ಅಟ್ಟೆ ಕುತದ ಮುಂದ್ ಮೊನ್ನೆ ಎರಡು ವರ್ಷದಿಂದ ಕಾಲ್ ಅವ ಮತ್ತೆ ಬ್ಯಾನೇಜ್ ಆಗಿದ್ರಲ್ಲ ಅದಕ್ಕ
ಹೌದಾ
ಹಾ
ನಾನು ಜಗಿ ಚುಚ್ಚಾವ ಎಲ್ಲೆಲ್ಲಿ ಚುಚ್ಚ
ಸಣ್ಣ ಪುಟ್ಟದುವು ಹಂಗೆ ತೆಕೊಂದ್ಬಿಡ್ಬೇಕು ನೆಗ್ಲಿಜೆನ್ಸ್
ಇಲ್ಲ ಇದು ಶಿಬರೇ ಶಿಬರೇ ಹೋಗಿತ್ತು ಅದೇನ್ ಮಾಡಿದೆ ಬಿಟ್ಟಿದ್ದೆ ಕೀವು ಆಗ್ಯದ ಅದು ಕೀವು ಆಗಿತ್ತು ಈಗ ಹೊಡೆದೆ ಅದು ಹೊಡೆದ್ ಇಷ್ಟುದ್ದ ಕಟ್ಟಿಗೇ ಹೊರಗೆ ಬಂತ
ಹಾ ಹಾ
ಮ ಚಲೋ ಮಾಡತ್ತುಂದಾರ ಬಂದಗೆ ಹಾ
ಅಯ್ಯೋ ನಮ್ ಬಲ್ಲಿ ಸುದ್ದಿ ಬರ್ತವ ಬರೆ ಸಾಯೋದೆ ಬರ್ತವ
ಅವ್ರಿಗೆ ಅರಾಮಿಲ್ಲ ಇವ್ರಿಗೆ ಅರಾಮಿಲ್ಲ ಅವ್ರು ಸತ್ರು ಇವ್ರು ಸತ್ರು
ಬರೇ ಅವ್ರು ಯಾರು
ಹಾ ಹಾ ಅವ್ರ
ಅವ್ರು ಸತ್ರೆ ನೀನು ಅವಾಗ ಟೈಮ್ ಪಾಸ್ ಆಗ್ಬಕ್ಲೇ ಅವ್ರ ಇರ್ಬಕ್ಂತ ಬೇಡ್ಕಿಬೇಕು ನೀನು
ಅದೇ ಮತ್ ಅವ್ರಗೇ ಏನಾರು ಆಯ್ತದ್ರೆ ನಿಂಗೆ ಟೈಮ್
ಹಾ ನಮ್ಮ ದೊಡ್ಡಪ್ಪವರು ಇಲ್ಲಾದ್ರೆ ಬರೋಕ್ಕೆ ಹೋಗ್ಬಿಡಿ ಆರಾಮ ಆರಾಮ ಕರ್ಕೊಂಡ್ ಕುಡುವ ನಾತಿ ಇರ್ತೇನೆ ಅವ್ರು ಇರ್ಲಿಲ್ಲ ಅಂದ್ರೆ ಬೇಸರ ನೋಡು ನಮ್ಮ್ ದೊಡ್ಡಪ್ಪ ಇದಾಗ ಎನಿ ಟೈಮ್ ಇರ್ಬೇಕು ಅವ್ರು ನಮ್ಮ್
ಅವ್ರು ಮಾತಾಡ್ತಿರ್ತಾರೆ ಸುಮ್ನೆ ಕೇಳ್ಕೊಂತಾ
ಅಲ್ಲ ಸುಮ್ಮಿ ಏನ ಅದಕ್ಕ ಇದು ಇದು ಅ ಸುಮ್ಮ ಕುಂದು ಬೇಸರ ಏನನ್ ಅಗವಗ ಅದ ನಾವು ಏನು ಕೆಲ್ಸದಲ್ಲ ತುಂಬ ಐಟ ಬಂದ್ಬಿಡ್ತಾರಂತ
ಹ್ಮ ಹಾ
ಯಾರ ಮದರ ಚಲೋ
ಹ್ಮ್
ಚಿಂತನ್ ಸುಮ್ು ಎತ್ಕ ಚಿಂತನ ಇತ್ತಾವವು ಅದ್ರಾಗ ಹೇಳಳುವವರಿಗೆ ತಿರ್ತತಿವಲ್ಲ ಆಕ್ ಒ ಹೋಗದೇ ಗೊತ್ತು ಹೊತ್ತೇ ಬೇಸರಾತ ನೋಡ ಅಂಗಡಿ ತರ್ತತಿವಿ ಎಷ್ಟೊತ್ತೈ್ತ ತ ಹೊತ್ತೆ ಹೋಗಬೋದಲ್ಲಾ
ಹ್ಮ್
ಅವಾಗ ನಮ್ ದೊಡಪ್ಪರ್ ಹತ್ತ ಹನ್ನೊಂದ್ ಹತ್ತವರೆಗ ಹಂಗ ಬರ್ತಿದ್ರ ನಡತಿತ್ ಅವರು ಒಂಬತ್ತಕ್ಕೆ ಬಂದ್ ಎಂಟುವರಿಗೆ ಕೂಡ್ಲಕತ್ ಬಿಟಾರ ಅಗ್ಡೆಾಗ
ಹ್ಮ್ ಹ್ಮ ಹ
ಬ್ಯಾಸಸ್ ನೋಡ ಕುಂತ ಕುಂತಂತಂತ
ಈಗ ಎಲ್ಲ್ಲಿಿನ ಬರ್ತಾರ ನಂಗಗೆ
ಹಾ ಸೀಜನ್ ಇರ್ತದಲ್ಲ
ಹ್ಮ್
ಬೇಷಗಾದ ಆದ್ರೆ ಸ್ವಲ್ಪ ಹತ್ತಕ್ಕಂಗ ಬರ್ತಾರ
ಹ್ಮ್ ಹ್ಮ್
ಯಾವಾಗ ನಮ ಒಂಬತ್ತ ಅಂದ್ರೆ ಫಿಕ್ಸ್ ಒಂಬತ್ತು ಒಂಬತ್ತರೆಗ ಇರ್ತಾರೆ ನೋ ಅಂಗಡಾಗಿ
ಅಬೋ
ನಾ ಏಳ ನಲವತ್ತೆಂಟಕ್ಕೆ ನಾಡಿಯಗಿರ್ತೇನನೆ
ನೀ ಹೋಳಕ್ಕೆ ಓತ
ನಲವತ್ತ
ಇವ ನ ಎದ್ದಳದ ಆರು ನಲ್ವತ್ತು ಏಳುಕ್
ಹ್ಮ ನಾನು ಆರು ಆರುಕ್ಕೆದ ಹೇಳ್ತನ
ನಾನ್ ನಿನ್ಕಿಿಂದ ನಲ್ವತ್ತು ನಿಮಿಷ ಜಾಸ್ತಿ ಮಕಳ
ಆರಕ್ಕೆ ಅಂತ ಗಾಡಿ ಗಿಡಿ ಬರ್ಸ ಎಲ್ಲ ವರ್ಸಿ
ಹ್ಮ್
ಎಲ್ಲಾ ಮಾಡಿ ರೊಮ್ಯಾ ಕು ಗೆ ಸ್ವಲ್ಪ ಮಾತೆ ಅಯ್ ದಿನ ಹೊರ್ಸ್ಲೇಬೇಕು ಯಾಕ ಮಂದಿ ಗಾಡಿ ಅವ್ರದ ಗಾಡಿ ಅದಾವ ಮತ್ತೆ ಸಿಿಟಗರೆ ಮಾಲಕ್ ಗಾಡಿ ಚಲಟ್ಗಂದ ನೋಡ್ ಅಂತ ಅಂದ್ರ ದೂಸ್ ಕುಂತಿರ್ತಾವ ಸುಮ್ಮ
ಯಾರಪಿ ಗಡೆ ಮಂಜು
ಅದೇ ಸ್ಕೂಟಿ ಒಂದಲದು
ಆದ್ದ್ ಆ ಮನೆಿ ತಂದಿದ್ದೆಲ್ಲ
ಮತ್ತೆ ಗಾಡಿ ಚಲೋಟ್ಲ್ಲ ಅಂದ್ರೆ ಮತ್ತೆ ಪಾಪ ಅವ್ರಿಗೆ ಯಾಕಂದ ನಮ್ಮ ಮನ ಇಲ್ಲ ನಮ್ಮ ದೊಡ್ಡಪ್ಪಬ ದಿನವರ್ ಂತರ್ ಗಾಡಿ ದಿನ ವರ್ಸ್ಬೇಕು
ಹ್ಮ್್ಮ
ಐದುಗ ನಾಕ ಗಾಡಿ ವರ್ಸೆಗಚಿಳ ಒಕ್ಕರು
ಅವಾಗನ್ ವರ್ಷೆ ಎಂತಿದ್ರನ ಅವ್ರ ದನ್
ಹ್ಮ ಅವಾಗ ಅವರು ಹೊರ್ಸ್ತದ್ರ
ವರ್ಸ್ತಿದ್ರ ದಿನ
ಇನ್ನು ಕಂಪಸಲ್ಲಿ ಮುಂಜಾನೆ ಅದು ಅದೇ ಕೆಲ್ಸ ನಮ ಹೊರ್ಸೋದು
ಅಲ್ಲಾ ನಿಮ್ ಗಡಪ್ಪ್ರ
ಹ್ಮದ್ ನಾವೆಲ್ಲಾರ್ದಾಗ ನಮ್ಮ ದೊಡ್ಡಪ್ಪ ಅವರು ಹೊರ್ಸ್ತಾರೆ
ಹ್ಮ್ ಹ್ಮ್
ಪರ್ಸಿವಿಸಿ ಗಾಡಿ ಅವತಲು ಉಡಾಡ ಗಾಡಿ ಚಲರ ಹ
ಹ್ಮ್
ಗೊತ್ತಾಯ್ತಿಲ್ಲ ಹ
ಆಯ್ತ್ ರೀ ಸರ್
ಹ್ಮ್ ವಜ್ಜಾ ನಿಮಗ ಏನೆ
ಹಾ
ವಜದಪಾ ಅಂದೆ
ಎಲ್ಲಿವಜ ಅದಪ್ಪಾ
ಅಡ್ಡಡ್ಡಗಡಿ ಚೊಲೋ ಇರಬೇಕುಂತೀವ
ಮತ್ತ ಹೆಂಗ ಹೇಳಿ ಲಿಂಕ್ ನಂಬರ್ ಆ ಮಾಡಸ್ಲೇ ಬೇಡ ಅದು ಅ ಇದಾರ
ಹಾ ಆಕನ್ ನೋಡ್ ಮಾಡಸ ನೋಡಮ ಬರ್ದನ್ ಯಾರ
ಅವರದ
ಶಿಲ್ಪಾ
ನಮ್ಮ ಅಪ್ಪಂದೆ
ಅಲ್ಲ ಇನ್ನೊಬ್ಬರ
ಯಾರಿಗ
ಇಲ್ಲಮ್ ಅವ್ರದ್ ನಮ್ಮ ನಮ್ ದೋಸ್ತ್ ಅವ್ರ ಅಕ್ಕರ್ದ ಯೂಸ್ ಮಾಡತ್ತನ್
ಹಾ ಆತ್ ಇಟ್ಲಾ ಆ ಮೇಲೆ ಮಾಡ್ಲಾ
ಮಾಯ ಅದು ನಮ್ಮ ಅಕ್ಕಾಂದೇ ಅದ
ಹೌದಾ
ಹ್ಮ ನಮ್ಮ್ ಕ್ಕಂದ ನಮ್ದ ಟ್ಯಾಬ್ ಅದಲ್ಲ
ಹಾ ಅದಕ್ಕದೇನ್
ಟ್ಯಾಬ್ ಟ್ಯಾಬ್ ದಾಗ
ನಿಂದೆ ಹೋಗದ ಟ್ಯಾಬ್ ತೋರ್ಸಿದಲ್ಲ ಟ ತೋರಿಸಿಲ್ಲ ಒಟ್ಟ
ನಮ್ಮ್ ಅಕ್ಕಂದ ಗೌರ್ಮೆಂಟ್ ಸ್ಕೂಲ್ ದಾಗ ಕೊಟ್ಟದ ಒಂದು ಟ್ಯಾಬ್ ಮನೆಯಾಗ ಆ ಟ್ಯಾಬ್ ಗ ಮುಂಜೆಲ್ ಡೌನ್ಲೋಡ್ ಮಾಡಿಗೆಸಿ ಇದು ಮಾಡಿದೆ ನಾನು ಲಾಗಿನ್ ಮಾಡಿದೆ
ಹಾ
ಲಾಗಿನ್ ಮಾಡಿದಾಗ ಅದು ಬರ್ಲಿಲ್ಲ ಆಟೆ ಬಿತ್ತಲ್ಲ ಅದಕ್ಕೆ ಮುಂಜೆಲಿ ಕೇಳ್ಬೇಕ ಅಂದೇ ಲ್ಲ ಈಗ ನೆನಪು ಬಂತು ಈಗ ಕೇಳಿದೆ.
ಹಾ
ಅದಕ್ಕೆ ಬರ್ತದೆ ಆ
ಟ್ಯಾಬ್ ನಿನಗನ
ಯ ಟ್ಯಾಬ್ ಇಲ್ಲೇ ಇರ್ತದ ಮನೆಗೆ ಇರ್ತದ ಅದು ಈ ಸದ್ದ ಅದ ಮಾಡಾಕನ್ ಬರಲ್ಲ ನೀ ಏನಾರ ಕೇಳಿದ್ರೆ ಅದಕ್ಕೆ ಏನ್ ಅಂದಿದ್ದಿಲ್ಲ ಮನೆಗಿದ್ದ ಫೋನ್ ಹಚ್ಚಿದ್ರೆ ತಂದ ಮಾಡಿದೆ ಅಲ್ಲೇ ಯೂಸ್ ಮಾಡದಕ್ ಬರ್ತಲ್ಲ
ಹಾ
ಸುಮ್ ಸಣ್ಣದ ಅದು ಗೌರ್ಮೆಂಟ್ ಕಾಲೇಜ್ದಾಗ ಕೊಟ್ಟುದು. ಇಲ್ಲ ಸಣ್ಣದಾದ ಗೌರ್ಮೆಂಟ್ ಕಾಲೇಜ್ದಾಗ ಕೊಟ್ಟದ್ದು ನಾವ ಅಕ್ಕ ಮಕ್ಕಳ ಅವ್ರು ಯೂಸ್ ಮಾಡ್ತಾರ ಅವಾಗವಾಗ ಅಲ್ಲಿ ಇತ್ತು ಸುಮ ಅದೊಳಗೆ ಡೌನ್ಲೋಡ್ ಮಾಡಿ ಇಟ್ಟಿದ್ದೆ ಮೋನೆ ಆಪ್ ಇದ್ರೊಳಗೆ ಲಗಾ ಕಿದ್ದನ್ನೆಲ್ಲ ಅವತ್ತ ಹಾಕಿಟ್ಟಿದ್ದೆ ನಂದೇ ಬರ್ಲ್ ಬಿಡ ಅದೇನ್ ಬರ್ತ ಅ ಬಿಟ್ಟು ಅದೆ ಎಷ್ಟ ಬಂದಿತ್ತಲ್ಲ ಮುಂಜೆಲಿ ಓಪನ್ ಮಾಡ್ ನೋಡಿದೆ ನ ಬಂತಲ್ಲ ಸ್ಕ್ರೀನ್ ಶಾಟ್ ಹೋಡದನಿ ಕೇಳ್ಬಬೇಕ್ಂದೆ ಅದು ಕೇಳಿದ್ರೆ ನೀಗ್ ಮಾಡಕ್ ಬರ್ಲ ಮನಿಗೆ ಹೋಗಿ ಮಾಡ್ಬೇಕ
ಯಾರಿ
ನಾನ
ಹಾ ನೀನಾ
ಮತ್ತ ಅಲ್ಲಿ ಅದ ಟ್ಯಾಪ್ ಅದು ಹ್ಮ ಅದಕ್ಕೆ ನೋಡಂಬ ಬರ್ತ
ಯದಕ್ಕಂತ ಕೇಳಿದ್ರೆನ್ ಮನ್ಯಾಗ
ಯಾರ
ಯಾರ್ ಕೈಲೆ ಮಾಡ್ಸಿ
ಏನ್
ಅದೇ ಅದೇ ಬಿಸಾಕಿದಲ.
ಏ ಇದ್ ಇಲ್ಲಾ ನಾ ಮುಂಜೆಲ್ಲೇ ಅವತ್ ತೆಕೊಂಬಂದಿದೆ ಹಿಂಗ್ ಬಂದದ ಅಂತ ಹೇಳಕ್ ಕೇಳ್ಬಕು ಅಂತ ನಂಗ್ ನೆನ್. ಇಲ್ಲ ಇಗ್ ನಾನೂಪ್ ಬಂತದು.
ಹಾ.